ಹಲೋ
ಹಲೋ.
ಹಾ ಏನ್ ಮಾಡಕತಿಪ್ಪಾ ನಾವು ಜರಂಗ.
ಆರಾಮ್ ನೋಡುಪ ನೀ ಏನ್ ಮಾಡಕತ್ತಿ.
ಹಾ ಏನಲ್ ನೋಡ ಸುಮ್ ಕುಂತೀನಿ ನೋಡ ನಾನು.
ಬಾ ಊಟಾ.
ಹಾ ಆಯ್ತು ನೋಡಪ್ಪಾ ನಿಂದಾಯ್ತು.
ಹ್ಮ್ ಇಲ್ಲ ಇನ್ನ ಸ್ವಲ್ಪ ಇಲ್ಲಿ ಹೊರಗೆ ಬಂದಿದ್ವಿ. ಪಾರ್ಟಿ ಮಾಡಾಕ.
ಅ ಜೋರ ಅದಪ.
ಹ್ಮ್ ಹಿಂಗೆ ಇಲ್ಲಿ ಸ್ವಲ್ಪ ಒಂದ್ ಮನೆ ಇದು ಮಾಡಿದೀವಿ ಛತ್ ಹಾಕಿದಿವಲ್ಲಾ.
ಹ ಹಾ ಕೆಲ್ಸ ಹೋಗಿ. ನಾ-
ಕೆಲಸಕ್ಕೆ ಹೋಗಿದ್ದೆ ಅವ್ರರು ಸ್ವಲ್ಪ ಕೊಟ್ಟಿದರು ರೊಕ್ಕ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ನಮ್ಮ ಅಣ್ಣ ಅವರೆಲ್ಲ ಸೇರಿ ಪಾರ್ಟಿ ಮಾಡಕತ್ತವಿ ಬಾ ಬುತ್ತಿ ಕಟ್ಟಿಕೊಂಡು ಅಂತಂದ್ರು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಇಲ್ಲೆ ಅಡಿಗೆ ಮಾಡಕತ್ಯಾರ ಬಂದಿದ್ವಿ ಈ ಕಡಿ
ಹೌದನು.
ಹ್ಮ್.
ಹ್ಮ್ ಅಂದ್ರೆ ಲೇಟ್ ಆಗಿತಪ್ಪ ಅಂದ್ರೆ ಇನ್ನ. ಊಟ ಗೀಟ ಮಾಡೋದು.
ಹ್ಮ್ ಲೇಟ್ ಆತದ ಇನ್ನೊಂದು ಅರ್ದ ಆದ್ದ ತಾಸು ಅಡಿಗೆ ಮಾಡಾಕ.
ಇನ್ನೊಂದು ಹಲ್ಫನ್ ಹಾವೌರ್
ತವರ ಅನ್ನಲ್ಲ. ಮಾಡಬೇಕಕ್ ಹ್ಮ್ ನಿಂದಾಯ್ತು ಊಟ.
ಹಾ ಆಯ್ತ್ ನೋಡಪ್ಪಾ ನಂದು ಅವಾಗ ಮಾಡಿದ ಊಟ ನಾನು.
ಹ್ಮ್ ಹ್ಮ.
ಲ್ದಾಗ್ ಮತ್ತೆ ಎಲ್ಲಾರೂ ಅವಾಗೆ ಮಾಡ್ತಾರಲ್ಲ.
ಹೌದಪ್ಪ ನಿಮ್ ಅ ತಲೋ ಮತ್ ಜಿ ನಿಮ್ದೇ.
ಇನ್ನೇನ್ ಮಾಡ್ತ್ಯಾಪ್ಪ ಹಂಗ ಮತ್ತ ಇಲ್ಲಿ ಎ ಇನ್ ಅವಾಗವಾಗ್ ಬರೆ. ಚಿಕನ್ ಸಂಬಾರ ಮಾಡದೆ.
ಹೌದೌದೌದ್ ಮತ್ತೆ ನಿಮ್ ಮೊನ್ನೆ ನಿಮ್ ಫ್ರೆಂಡ್. ಬರ್ಡೇ ಮಾಡ್ರಿ ಪಾರ್ಟಿ ಗಿಟಿ ಇಲ್ಲ.
ಅಯ್ಯ ಮಾಡಿವಿ. ನಾಳೆಗೆ ಕೊಡಸ್ ನಂದರಾ.
ನೌದ.
ಹ್ಮ್ ಮತ್ತೆ ಮೊನ್ನೇನೇ ಮಾಡ್ದಿದು ಪಾರ್ಟಿ. ಹೌದ್ ಸ್ವಲ್ಪ ಡಿಲೆ ತೊ ಇಂಗೆ. ಲೇಟ್ ಆಯ್ತು ಫುಲ್ ಲೇಟ್ ಟಾಯ್ತು ಸ್ವಲ್ಪ ಲೇಟ್ ಮತ್ತೆ ಅವ್ರ್ ಹಾಸ್ಟೆಲ್ಗ ಹೋಗ್ಬೇಕಲ್ಲ ಅಕಡಿ ಮತ್ತೆ ಬಿಡಲ್ಲ ಅವ್ರಿಗೆ.
ಹ್ಮ್ ಹ್ಮ್.
ಹ್ಮ್ ಅದಕ್ ಕೆ ಇರ್ಲಿ ಬಿಡು ಮತ್ತೆ ಮಾಡಮ್ ಅಂತ ಇವಗ್ ಮಾಡ್ತಿದ್ವಿ ಬಟ ಕಾಲ ಡ್ರೆಸ್ ಅವ್ ಇರ್ತಾವಲ್ಲ.
ಹೌದೌದೌದ್.
ತೆಲೆ ಗೆಟಲ್ಲ ಸುಮ್ನೆ ಯದುಕ್ ಹೋಗಮ್ ಬರ್ರಿ.
ಹೋಟೆಲ್ಗೆ ಹೋಯ್ತ್ರೆನಾ.
ಹ್ಮ್
ಹ್ಮ್ ಹ್ಮ್ ನ ಹಾಸ್ಟೆಲ್ದಲ್ಲೆ ಡಂ ಡಂ.
ಹೌದು ನಾ ಎಲ್ಲಿ. ಹಾಸ್ಟೆಲ್ದಾಗ್ ಮಾಡಲ್ಲ.
ಹ್ಮ್ ಹ್ಮ್ ರ.
ಹಂಗ ಅವ್ರ್ ಅಂದೆ. ಬೇರೆ ಹಾಸ್ಟೆಲೆಲಾ ಅ ಹುಡ್ಗ.
ಹ್ಮ್ ಅವ್ರ್ ಬೇರೆ ಹಾಸ್ಟ್ ಟಲ್ಲೇ ನೋಡ್ದಮ್.
ಬೇರೆ ಹಾಸ್ಟೆಲ್ ಆಗುತ್ತೋ ಅವ್ರಿಗೆ ನೋಡಿಲ್ಲ.
ಹ್ಮ್ ಹೌದಾ.
ಹ್ಮ್ ಹೋಗ್ಬೇಕ್ ನಾಳೆ ಮಧ್ಯಾಹ್ನ ಕಾಲೇಜ್ ಗಿಲೇಜ್ ಮುಗುಸ್ಕ್ಯಾಂದ ಆ ಕಡೆ. ಹ್ಮ್ ಹ್ಮ್ ಹ್ಮ್.
ಯ್ ತೋರ್ ಡಾಬಾ ಅಳ್ ಆಡ್ಸ ಬರ್ತ್ರೂಪಾ.
ಹ್ಮ್ಮ ಏನೊ ಎಷ್ಟು ತಿಂತಿ ಪ್ಪ ಎಷ್ಟೊ ಮನ್ ಎಷ್ಟ ಚೆನ್ನಾಗ್ ಆತ್ತ ಅಷ್ಟು ತಿನ್ಬೋದು.
ಹೌದು ಜಾಸ್ತಿ ತಿನ್ನಕ್ ಆಗಿಲ್ಲ ಹೊರಗಿನ್.
ತೆ ಹೆಂಗ್ ನಡದ ಹೆಂಗೆಲ್ಲ ಲೈಫು.
ಏನಿಲ್ ನೋಡ್ಪಾ ನಮ್ ಹಂಗೆ ನಡ್ದಾವ್ ಕೆಲ್ಸ ಅವು ಇವು.
ಹ್ಮ್
ಹ್ಮ್ ಅದೇ ಮಾಡ್ ಹಾಂತ್ ಉಂಟಿ ಸ್ವಲ್ಪ ಅಕ್ಕಿವ್ ಹ್ಮ್. ಅಕ್ಕಿ ಊಳ್ಸಕತ್ತಿದ ಬಿ. ಎ. ನಿಮ್ ತಮ್ಮೋರ್ ಹ್ಮ್. ಇ ಮ್ಮ ತಮ್ಮೋರ್ ಬಂದಿದ್ರು ಒಂದು ನಾಕ್ಕೈದ್ ಜನ.
ಹ್ಮ್ ಆಯ್ಕ ಆಯ್ತು. ಇನ್ನದ ಅಕ್ಕಿದ ಯಾವಾಗಿನ. ಎಟೊದ್ಕರಿನು.
ಹ್ಮ್ ಆಯ್ತ ನೋಡು ಈಗ ಗಾಡಿ ದೊಡ್ದು ಗಾಡಿ ತಗೊಂಡು ಇದಿವ್ ಒಂದ್ ಇಪ್ಪತ್ ನಾಲ್ವಚಿರದ್ದು.
ಅವವಾವ್ ಅಷ್ಟ.
ಹ್ಮ್ ಜಿಗ್ಗಿದ್ದು ಚಲಾ ಪೂರ ಮೈಯ್ ಎಲ್ಲ ಬೆವರ ಆಗದೆ ಈಗ ಅದ್ರಾಗ ಬ್ಯಾಸಿಗೆಲ್ಲ ಸ್ವಲ್ಪ ಬ್ಯಾಸಿಗ್ ಟೈಪ್ ಆಯ್ತೆ.
ಹ್ಮ್ ಮತ್ತ ವಿಗಾಹ ಇವಾಗೇ ಜಗ್ಗಿ ಕುಸೋದ್ ಮತ್ ಮತ್ ಈಗ ಮಳಿ ಅದು ಬರೋ ಟೈಮ್ ಇರುತ್ತಲ್ಲ.
ಓದು ಜಗ್ರಿ ಕೂಸು ಅ ಮೈಯಲ್ಲ ತೊಯ್ದ್ಬುಟ್ಟ ನೋಡ್.
ಹ್ಮ್.
ಹ್ಮ್ ಕ ಹೆಂಗಿದ ಪಾರ್ಟಿ ನಿತ್ತು ನಮ್ಮನ್ ವರ್ಕರ್.
ಹ್ಮ್ ಹ್ಮ್ ಹ್ಮ್ ಹೆಂಗಿದಾರ್ ನಿಮ್ಮ್ ಅಣ್ಣವ್ರ ಎಲ್ಲಾ ಆರಾಮಿದರಲ್ಪಾ.
ಬ್ರಾಮುಡ್ ಎಲ್ಲರ್ ಅಲ್ ಅವಾಗ.
ಹ್ಮ್ ಹ್ಮ್ ನಾನು ನಾಳೆ. ನಳಾರ್ ಹೊಂಟಿದ್ದೆ.
ನಮ್ಮೊರ್ ಹೊಂಟ್
ಹ್ಮ್ ಹ್ಮ್ ಅದು. ನಮ್ ಅಕ್ಕನ್ ಮಗ್ಳಂದು ಬರ್ಡೇ ಇದೆ ನಾಳೆಗೆ.
ಹೌದಾ.
ಹ ಮನೇಲಿ ಅದು ಸ್ವಲ್ಪ. ಹಂಗೆ ಸ್ವಲ್ಪ ಅದು ಇದು ಕೊಟ್ಟಿದ್ರು ವೈ ಕೊಟ್ ಟ್ವಾ ಅಂತ.
ಹ್ಮ್ ಹೌದಾ.
ಗಿಫ್ಟು ಅದು ಏ ನಾವ್ ಸ್ವಲ್ಪ ಬೆಳ್ಳಿದ್ ಚೈನಾ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಏನೋ ಸಲ್ಪ ಏನೂ ನಾನು ಅಲ್ಲಿ ಯಾವುದನೊ ಗಿಫ್ಟ್ ಗಿಫ್ಟ್ ಟ
ಹ ಚಲೋ ನಾ ವೈಫು
ಹ್ಮ್ ಮತ್ತ ಏನ್ ಮಾಡ್ತೀ
ಹ್ಮ್
ಹ್ಮ್ ಹ್ಮ್ ಅದ್ರಾಗ ಮತ್ತ ತ್ತೆ ಒಬ್ಬಳೆ ಮಗಳಲ್ಲ ಈಗ ಅವ್ರಗನ ಎಷ್ಟು ದಿನ ಬಿಟ್ಟು ಇವಾಗ ಮಕ್ಕಳಾದಾರ
ಹ್ಮ
ಹ್ಮ್ ಬೇಗ ಸ್ವಲ್ಪ ಹೊಜ್ಜಿ ಒಜ್ಜಿನಗ್ ಮಾಡದು ಬಡ್ಡೆ ಹ್ಮ್ ಖಾಲಿದೇನ್ ಮತ್ತೆ ಓಂಬಾ ಬರ್ತೇನು
ಹ್ಮ್ ನೋಡಂತ ಫೋನ್ ಮಾಡ್ತನಿ ಕೆಲ್ಸ ಹು ಜಗ್ಯದನನುನು
ಹೌದಾ
ಹ್ಮ ಯಾವಗ್ ನಾಳೆನು ಉಂಟುಲ್ಲ
ಹ ನಾಳೆ ಇಲ್ಲಾಂದ್ರೆ ನಾಡ್ದ
ಹೌದಾ
ಹ್ಮ್ ನಾನು ಇನ್ನ ರಜೆ ಕೇಳಿಲ್ಲ ಸರಿ ರಜೆ ಕೇಳಬೇಕ್ ನಾಳೆ
ಹೌದಾನಾ
ಹ್ಮ್ ಒಂದ್ ನಾಕ್ ದಿನ ರಜ್ ಫೋಟೋ ಅಂತ ಮತ್ತೆ ಒಂದು ನಾಲ್ಕ್ ದಿನ ರಜೆ ತಗೊಂದು ಬೆಂಗಳೂರ್ ಗಿಂಗಳೂರ್ ಸುತ್ತಾಡಿ ಬರಮ್ಮ ಹ್ಮ ಆಯ್ತ್
ನಾನ್ ಮನ್ಯಾಗ ಕೇಳ್ತನಿ
ಹ್ಮ
ಮನ್ಯಾಗ ಹೋಗಪಾ ಒಂದ್ ಎರಡು ದಿನ ಅಂದ್ರಂದ್ರ
ಹ್ಮ್
ನಾ ಎಲ್ಲಿಗ್ ಹೋಗಿಲ್ಲ ಹಂಗ ತಿರ್ಗಾಡೆ ಬರಂಗ ಹೋಗೆ
ಹಓ ಮತ್ತೆ ಏನ್ ಮಾಡ್ದ ಬರೆ ಅಲ್ಲೇ ಇದ್ದು ಇದ್ದು ಎಲ್ಲಾ ರಾಗಿ ಓಡಕತದ್ರ
ಹ್ಮ್ರ
ಹ್ಮ್ ಹ್ಮ್ ಎಷ್ಟ ದಿನ ಅನ್ ಮಾಡಕ್ ಕೆಲ್ಸ ಬರೆ ಕೆಲ್ಸ ಕೆಲ್ಸ
ಹ್ಮ್ ಇದೇ ನೋಡಂತಾವ ನಾನ ಹ್ಮ್ ನಮ್ಮನಲಿ ಕೇಳ್ತನಿ ಹ್ಮ್ ಈಗ ಸದ್ಯಕ್ಕೆ ಏನಿಲ್ಲ ಅಷ್ಟೊಂದೇಏನು
ಹ್ಮ್ ಹ್ಮ್ ಹೆಯ್ ನಾನ್ ನೋಡ್ಕೊಂತೀನಂನ್ ತಗೋ ನೀ ಏನ್ ತಲಿ ಕೆಡುಸ್ಕೊಬೇಡ.
ಹ್ಮ್ ಹ್ಮ್ ಬ ಹ್ಮ್ ಅದೇ ಮನೆಲೆ ಫೋನ್ ಮಾಡ್ ಕೇಳೆ ಎಶಿಂದ.
ಹ್ಮ್ ನಾನು ಒಬ್ಬನೇ ಅಕಿನಿ ಯಾಕಂದ್ರೆ ಅದಕ್ಕೆ ಹ್ಮ್ ಇವಗ ನಮ್ ಮಮ್ ಮ್ಮ ಅವ್ರ್ ಅಪ್ಪ ಅವ್ರ. ಅವ್ರು ಸ್ವಲ್ಪ ಈಗಮ್ ಮನೆಲಿ ಕೆಲ್ಸದ್
ಮದ್ವೆಗ್ ಬರಲ್ ಬರಲ್ಲ ಏನ್ ಅವ್ರು.
ಹ್ಮ್ ಫದಿಕ್ಕೆ ಅವ್ರ್ದ ಸ್ವಲ್ಪ. ಮನೆಲಿ ಅವ್ ಹೊಲ್ದಾಗ ಹತ್ತಿ. ಕಟ್ಟಿಗಿ ಅವು ಆರ್ಸವು ಅದಾವದಾವಲ್ಲ.
ಈಗ್ ಅದೇ ಈಗ ಬೀಜ ಉ
ಹ್ಮ್ ಅ ದಿಕ್ಕೆ ಅವ್ರಗ್ ಬರಕ್ ಆಗಲ್ಲ ಅದ್ರ ಸಲ ನಾನೇ ನೀನು ಹೋಗಿ ಬಾ ಪಾ ಅನ್ನಾಕತ್ತಾರ.
ಹ್ಮ್ ಮತ್ತೆ ಕೆಲ್ಸ ಈಗೆ ಜೋರೋರ್ದ್ ತವ್ಲಿಗ. ಹತ್ತಿ ಸಿದ ನೀಗ.
ಹ್ಮ್
ಹ್ಮ್ ನಮ್ಗೂ ನಾವೇ ಕೆಲ್ಸ ಸೊಪ್ಪು.
ಹ್ಮ್ ನಿಮ್ದು ಆ. ನಿಮ್ ವಲ ಹಸ ಮಾಡಿದ್ರೆ ಏನ್ ಬಿತ್ರಿನ ಇಲ್ಲ.
ಇನ್ನ ಇಲ್ಲೂ ಇನ್ನ ಹಸ ಮಾಡ್ಬಕ್ಟಿಲ್ಲ ರೋಡೋರ ಮೊನ್ನೆ.
ಹೌದೆನಾ.
ಇಕಂ ಬಂದೀವಿ ಒಂದು ಮಳಿ ಬಂತಲ್ಲ ನೆನ್ನೆ ಮ ಇವತ್ ಮುಂಜಲೆ.
ಹೌ ಜಗ್ಗಿ ಬಂತ ಏನ್ ಮಳಿ ನಿಮ್
ವಯ್ ಜಗ್ಗಿ ಬಂತ್. ತೊ ಮಳಿ.
ಹ್ಮ್
ಹ್ಮ್ ಅದೇ ಹೊಲ್ಗ್ ಹೋಗೋದ್ ಇತ್ತು ಕಸದ್ ಆರ್ಸಕ.
ಹ್ಮ್ ಹ್ಮ್ ಹ್ಮ್.
ಮತ್ ಅದ ಬುಟ್ ಟೊ ಅದೆ ಅಕ್ಕಿ ದೇವ್ರ್ಗ್ ಅಂತ್ ಅನ್ಸುಂದಿ.
ಹೌದೇನಾ.
ಹ್ಮ್ ನಾಳೆ ನೋಡ್ಬೇಕ್ ನಾಳೆ ಹೋಗ್ಬೇಕು ನಾಳೆ ಓದ್ ಅಂದ್ರೆ ಮತ್ತೆ ನರದ್ ಸ್ವಲ್ಪ. ನಂದ್ ಕೆಲ್ಸ ಅದ. ದೋಸ್ತ್ ಕಾರ್ಯಕತನ್ ಒಂದ್ ಜೋತ್ ತೋತ್ ನನ್ ಯಶಂದ.
ಹ್ಮ್ ಹೇಳ್ ನೋಡಮ್.
ಕೇಳಿದ ಅಂದ್ರ ಇಲ್ಲ ಉಪ್ಕಾರ್ ಹಂಗೇನ್ ಇಲ್ಲ.
ಹ್ಮ್ ಹ್ಮ್. ಹ್ಮ್
ಹ್ಮ್ ಫೋಗಿದ್ ಹ್ಮ್. ನಾವ್ನೇನ್ ಒಂದ್ ದಿನ ಬಸ್ತ ಒಂದ್ ದಿನ ತಿರ್ಗ್ಯಡಿ.
ಹಾ ಒಂದ್ ದಿನ ಅಲ್ಲೇ ತಿರ್ಗಾಡಿ ಬಡ್ಡೆ ಗಿಡ್ಡೆ ಮಾಡಮ್ಮ ನೈಟ.
ಹ್ಮ್ ಹ್ಮ್.
ಬಡ್ಡೆ ಮಾಡಿ ಮತ್ತ ನೆಕ್ಸ್ಟ್ ಡೇ. ಗೆ ಎಲ್ಲಾ ತಿರುಗಾಡಿ ಬರಾಮ್ಮು ಏನಿಲ್ಲ ಒಂದ್ ನಾಗಲ್ಬಾಗ. ಆ ಕಡೆ ಒರ್ಯನ್ ಮಾಲ್ ಮತ್ ತ್ತ. ಇದಪ್ಪು ಸಮಾಧಿ. ದ.
ಹ್ಮ ನಾನ್ ಬಂದಿಲ್ಲ ಬೆಂಗ್ಳೂರ.
ಪ್ಲೇಸ್ ಅವಾಗ್ ಹೋಗಿದ್ ನಾನ್ ನೀನ್ನ. ಕಣ್ಣೂರ್ ಇದ್ದಾಗ ಹ ಮತ್ತೆ ಅವಾಗ್ ಇದ್ದಾಗ್ ಹೋಗಿದ್ ಅವಾಗ ಎಷ್ಟು ಎಷ್ಟಿದ್ವ ಅವಾಗ್ ನಾವು.
ಬ್ಯಾ ಒಂದ್ನೆ ಕ್ಲಾಸನ್ ಇದ್ ಏನಿಲ್ಲ.
ಹ ಒಂದ ಒಂದ್ ಕಿಲೋ ಒಂದೆ. ಕ್ಲಾಸಿಗ್ ಎರಡ್ನೇ ಕ್ಲಾಸ್ ಇದಿವ್ ನೋಡ್ ಅವಾಗ ಊಹಿದ್ನೊ ನಾನ್ ನೀನ್.
ಹೌದೌದೌದು ಯಾವಾಗನ ನಿಮ್ ಅಕ್ಕಂದ ಎದ್ರ ಹು ಯದ್ಕೆ ಹೋಗಿದೆ ಅದ್ಕೆ.
ಹಾ ಏನ ಹ ಅವ್ರ್ದ ಏನ ಇತ್ತ. ಅವಾಗ್ ಹೋಗಿದ್ವಲ್ ನನ್ ನೀನ್.
ಹೊ ಹತ್ ಕರ್ದ
ಹ್ಮ್ ಹೋಗಂತ ಹೋಗಿ ವರಾಮ ಹೋಗಿ ಸ್ವಲ್ಪ್ ಸುತ್ತಾಡಿ.
ಹ್ಮ ಹ್ಮ.
ಹ್ಮ್ ಹ್ಮ್. ಹ್ಮ್ ಹ್ಮ್.
ಹೋಗಮ್ ನಾನು ಕ್ಕೆ ಇಲ್ಲ ಇವತ್ತು. ಕೆಲ್ಸ ಹೋಗಿಲ್ಲ ಇವತ್ ಮಳಿ ಬಂತಲ್ಲ ಅದಿಕೆ.
ಹ್ಮ್ ಹ್ಮ್ ಹ್ಮ್.
ಅದೇ ಅಕ್ಕಿ ಅದು. ನಮ್ ಮ ಮಡ್ಕಿ ಬಿಸ್ನೆಸ್ ಮಾಡ್ತಾನ್ ಅದ.
ಹ್ಮ್ ಹ್ಮ್ ಹ್ಮ್.
ಪಾಳ್ಯ ಅಂತಂದ ಅದೇ. ಕೆದ್ವುಡೆ ಕಚಿದೆ ಹ್ಮ್ ಹ್ಮ್ ಇತಾಗತ್ ಬುಡಕಲ್ಲ ಅವ್ರ್ ನಮ್ ಹೊಲಕ್ ಬರ್ತಾರ ನಾವ್ ಅವ್ರ ಹೋಲು ಕೋಬೇಕ.
ಹ್ಮ್
ಹ್ಮ್ ನಮ್ದು ಇನ್ನ ಸೆಂಟ್ರನ್ ಕೆಲ್ಸನ ಇನ್ನ ಸ್ಟಾರ್ಟ್ ಆಗಿಲ್ಲ ಇನ್ನ ಬರ್ತ ಮಾಮಂದ.
ಹೌದೆನ.
ಮಳಿ ಬಂದದಕ ಸ್ವಲ್ಪ ಸಾಮಾನ ಕಂಬಿದುದು.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಅದಿಕ್ ಕ್ಕೆ ಬಾಡಪ್ಪ ಇವತ್ ಅಂದ್ರ. ಈತತ ಈತನ್ ಬಲ್ಯೋದು.
ಹೌದೇನು.
ಹ್ಮ್
ಹ್ಮ್
ಮತ್ತೆ ಮಮ್ಮಿ ಅವ್ರ ಆರಾಮ ಮನೆಗೆಲ್ಲ.
ಎಲ್ಲರ್ ಆರಾಮಗ್ ಅವ್ರ್. ನಿಮ್ ಅಣ್ಣ ಏನಂತಾನ.
ನ ಅಣ್ಣ ಏನಂತಾನ ಏನಿಲ್ಲ. ಅವ್ನ್ ಆರಾಮ್ ಅದಾನ್ ಅಂತ.
ಪೋನ್ ಹಚ್ಚಿದ.
ಹಾ ಹಚ್ಚಿದ್ದ ಮಧ್ಯಾಹ್ನ ಬಂದಿದೆ ಶಾಪೂರ್ಗ ಇಲ್ಲೇ.
ಹೌದಾ.
ಹ್ಮ್ ಫೋಟೋ ಆಲ್ಬಮ್ ಕೊಡ್ತೀನಿ ತಗೊಂಬ ಅಂದ ಮತ್ತ ಏನ ಲೇಟ್ ಆಗ್ತಿಲ್ಲ ನೀನ್ ಹೋಗು. ಒಂದ್ ಸ್ವಲ್ಪ ಲೇಟ್ ಆಗ್ತಂದ ಹ್ಮ್ ಆಯ್ತು ನೀನ್ಗೆ ಅಸ್ತಿನ್ ತಡಿ ಒಂದ್ ಐದ್ ವನ್ ನಿಮ್ಷ.
ಹ್ಮ್ ಸರಿ.
ನೊ.
ಹ.